ಹಲೋ ಹಾ ಎಲ್ಲಿದ್ದೀಪ್ಪಾ ಹಾ ಏನಲ್ಲ ಸುಮ್ಮನೆ ಕುಂತಿನ್
ಹೌದಾ
ಹಾ ಊಟ ಆಯ್ತು
ಊಟ ಆಯ್ತು ನಿಮ್ದು
ಹಾ ಆಯ
ಹಲೋ
ನೀನ್ ಆಯ್ತಪ್ಪಾ ಉಟ್ ನಿಂದಾಯ್ತರು ನೀನಷ್ಟನ ಆಯ್ತು ಆಡ್ಾಯ್ತು
ಹಾ ಈ ತೆಲ್ಲಿಗೋಪ್ತರಾ
ಇವತ್ತ ನೌಬಾದಕಾ ಚತ ತಡೆ ತಗುತ್ತ
ಹೌದಾ ಓವರ್ ಟೈಮ್ ನಮಗ್ ಕರೀತರ್ಲ್ಲಾ
ಹಾ ಕಸು ಸ
ಮಧ್ಯಾಹ್ನ ಊ
ಮತ್ತ ಅನ್ನ ಸಾಂಬಾರದು
ಅ ಸಮದ
ಹ್ಮ್
ಈಗ ಏನ್ ಮಾಡ್ತಿದ್ರ
ಹಾ ಎ ಜವ ರ ಸಂಭಾತ
ಅವೌರ ಇದು ಹ ಹಾ ಊಟ ಆಯ್ತು ಚೆಸ್ ಆಡಣ್ಣ
ಹಾ ಚಸ ಆಡಾಗ ಬರ್ತಿತಿ ಆಡಾಗ ಬರ್ತ ನಮರ್ಸ
ಮತ ರಿ
ಯಾವಾಗಿಂದ ಕಲ್ಸ ಯಾರ್ದು
ಕನ್ ಆಗಲಿಲ್ಲ
ಒ ಿಕಲ್ತಿ
ಹಾ
ಹ್ಮ್ ಮತ್ತೆ ನೋಡ್ದಪ್ಪಾ ನಿಂಗಪ್ಪಾ
ನಾಷ್ಟ ಇನ್ನ ಮಾಡಿಲ್ಲಪ್ಪ ಮಾಡ್ಬೇಕು
ನೀಗ ಆಫರ್ ವಿಚರಿ ಆಯ್ತನ್ರಿ ಚಶ ಯ ಸ್ಣ
ಒಂದ್ ಪ್ಲೇಯರ್
ಹಾ
ದದ
ಏನಪ್ಪ
ಚಷ್ಟತ ನಮಗ ರಾಮ ಪ್ಲೇಟ್ಲಿಿಗೆಪಾ ಪ್ರಫೀಫೈರ್ ಹಡಲ್ಲ
ಏಂತ ಕೇಳ್ದಸರ್ ಆಡಸ ಫ್ರೀಫೈರ್ ಆಡಲಾ ಬರೇಂಗಿಲ ಮರದಲ್ಲ ಕೊಣಾಗ
ನಾವ ಹೇಳ್ತೀವಿ ಡಲ ಮಾಡ್ತಿಲ್ಲ
ಹಾ ಮಾಡಂತದ ನಾಳಿಗೆ ಮಾಡ ಮಾಡಂತ ಊರಿಗೆ ಹದ್ದಂತ ಹೇಳ್ದಂತಲ್ಲಪ್ಪತ್ತ
ಹೋಗ ಕಪ್ಪಾ
ಯಾವಾಗ
ನಾಳ್
ನಾಳೆ ಹೋತೇ ಮತ್ತೆವಾಗ ಬರ್ತಿ
ಮತ್ತೆ ಬರ್ಬೇಕು ಒಂದ್ ತಿಂಳ ಎರಡು ತಿಂಳ ಬೇಕ
ಹ್ಮ್ ಹೆಲ್ಲಿನ್ ಟೂರ್ ಉಂಟರನಾ
ಟೂರ್ ಟೂರ್ ಎಲ್ಲ
ಹ್ಮ
ಇದು ಎಕ್ಸಾಮ್ ಎಕ್ಸಾಮ್ ದಿನ ಅಷ್ಟೇ ಮತವಿ ಬರ್ತೀವಿ ಗವಿ ಕಾಲೇಜಿಗು ಬರ್ಬೇಕಕ್ ಬರ ತಿಗಳ ಅವಾಗ ಕರ್ಕಂತರಿ ನ ನೋಡಪ್ಪ
ಹ್ಮ್ ಹ್ಮ್
ಏನ್ ಮಾಡತ್
ನಾ ಹೇಳುದಪ್ಪ ಟ್ರಿಪ್ ಇಗಂತೀವಿ ಪ್ಲಾನಿಂಗ್ ಮಾಡ ಎಲ್ಲರ ದೋಸ್ತ್ ಕು ಮಾತಾಡಕೊಂತೀವಿ
ಟ್ರಿಪ್ಪಿಗೆ
ಹ್ಮ್
ಇಲ್ಲಿ
ನಾವೇನಪ್ಪಾ ಬರೋ ಬೇಡ ನಾವ
ಹ್ಮ
ಟ್ರಿಪ್ಪಿಗೆ ಎಷ್ಟು ರೊಕ್ಕ ನಾನಾ ಬರ್ ನೀ ಹೆಂಗ ಎತ್ರ
ತ ಪಂದ್ರ ಹಂಟು ನಾಳ ನಾಳ ಒಂದು ಉಂಟು
ಟ್ರಿಪ್ಪಿಗೆ ಎಷ್ಟು ಲಕ್ಕ
ಯ
ಆಗ ಎರಡು ಸಾವಿರ ಎಲ್ಲೆ ಲೋಬಕೊ
ನಮ ಪ್ನೆ ದಡ್ ಹ ಹೋಗತು ಅದ್ರಳ ಹತು ಹೊರ ಬರ್ ಹತ್ತಾ ಹೊರಾಗ ಬಂದ್ ದಿವಸಿಂದ ಮತ್ತೆ ತಿರ್ಗಾಡ್ಬೇಕಪ್ಪಾ ತಿರ್ಗಾಡಿ ದಿವಸ ಮತ್ತೆ ಅಲ್ಲಲ್ಲ ಚಲ ಇರ್ತದೆ ಅತ್ತಡ್ ಇರ್ಬೇಕು ಹೊರಬೇಕು
ಮುಂಚೆ ಲಾಸ್ಟ್ ಏನ್ ಮಾಡ್ತ
ಅಷ್ಟ ಒಗ್ರಣೆ ನೋಡಿ ಒಗ್ರರಣೆ
ಓಗ್ರಾಣಿ ಮಧ್ಯಾಹ್ನನ ಅಷ್ಟೇ ಏನಿದರು ನಾ ನಾವನ ಮಾಡಿದ ಮಾಡ್ಬೇಕ ಮಧ್ಯಾಹ್ನ ನಾಷ್ಟ ಏನಿದೆ
ಮಧ್ಯಾಹ್ನ ನಾಷ್ಟಟ್ ಎಲ್ಲಪ್ಪ ಊಟ ಇರ್ತವ
ಹಾ ಊಟ
ಅಣ ಸಾಂಬಾರುಟ್ಟತ
ರೊಟ್ಟಿ ಪಲ್ಯ ಇರಲ್ಲಪ್ಪ ಚಪಾತಿ ಪಲ್ಯರ
ಹಾ ಆಗತ್ತ ಚಕ್ಕ ಚಕ್ಕಾಗಿ ಬರ್ತದೆ
ಅವ ಮೊನ್ನೆ ಬೈಕ್ ತಂದಿದಾರಲ್ಲ ಯಾರ
ನಾನು ಅಣ್ಣ ನನ್ನೆಂದ
ಅರಿತವೈಕ
ಹಾ ಅಪ್ಪ ಚಲ ಕಡ್ದಲ್ಪಾ ನಮ್ ಅದಬೇಕು
ಹ ಬೈಕ್ ಚಾಲ ಕಾಣದಪ್ಪ
ಹಾ ಹೊಸ ತಗೋಬೇಕು ಅಂದೆನಾಲ ಅದೇ
ಹ ಸಾಯಂಕಾಲ ಅಡಿತರನಪ್ಪ
ಹ್ಮ್ ಸೈಕಲ್ ಬರ್ತೀಧೆ
ನೊಂದದು ಸೈಕಲ್ ಐತೆ
ತರ್ತ ಅಲ್ಪ ಊರಿ
ಸೈಕಲ್ ಐತ್ ನಮ್ದುಲ್ಲಿ ಹಾಸ್ಟೆಲ್ ಐತೆ
ಎಲ್ಲವೇ
ಅ ತಳಾಗ ಐತಿ ಮಾಡಸ ಮರ್ಬೇಕು ಕರಿಶಂಕ ಆ ತಂದೆ ಹಲೋ
ತನ್ನಪ್ಪ ಆಡಾಮ ಸೈಕಲ್
ಚಮರಪ್ಪ ಅದು ಹಾಸ್ಪೆಟ್ಲ್ ಇಲ್ಲ ಹ ಹಲೋ
ಹಾ ತಮ್ಮಪ್ಪ ಸ ತ ಮಾಡ
ಹಲೋ
ಸೈಕಲ್ ತಂಬ ಪಾಡಮ ಹ್ಮ
ಇಲ್ಲಿ ಕೇಳಕ್ ಕುಂತಾರ ವಾಚ್ಮ್ಯಾನ್ ಯಾರ ಯಾರ ಅಂತ ಕೇಳ್ತಿದೀರ
ಯಾರ
ಆಶ್ಲಿಗೆ ವಾಚ್ಮ್ಯಾನ್ ಯಾರಂತಾರ
ಹ ಅಷ್ಟ ಈ ವಾಸವನ ಯಾರಿಲ್ಲಪ್ಪ ಹೋಗಿರರು ಹೂ ಮನೆಗ್ ಹೋಗಿರ್ತಾರ
ಹಾ ಅದ ವಾಚ್ಮ್ಯಾನ್ ಇಲ್ಲಾನೇ ಇಲ್ಲ ಹಕ್ಲಿಕ್ಕೆ
ಭೀಮಾಣ ಭೀಮ ಎರಡು ಕುಕ್ಕ ಅಂತು ಅ ತಸ್ಮನಾರ
ಅಲ್ಲ ಭೀಮಣ ಮಾ
ಹ
ಭೀಮ ನಾ ಇದು ಕೆಟ್ಟು ಪಡ್ತಾನ
ಪ್ಪ ತಬೀಜ ಮನೋ ಆಸ ಮಾಡ
ಕಿರ್ಕೆಟ್ ಹಡಕ್ಕೆ ಎಲ್ಲಿಗ್ ಹೋಗ್ತಾರೆ ಹ ಕಿಕೆಟ್ ಹಡಕ್ಕೆ ಎಲ್ಲಿಗ್ ಹೋಗ್ತಾರೆ
ಹ
ಅವಾವಾಗ ಮತ್ತೆ ಬ ಬಟ್ಟಿ ಹೋಗ ಎಲ್ಲ ಮೈ ತಗಣಲ್ಲ
ಹಾ ಇವಾಗ ಆಯ್ತಪ್ಪ ತೇ ತತಕಮ್ಮ
ಹಲೋ ಹ ತಾಳಗ ತ ಕಾಣಪ
ತಾವ ತಕೊಂಡ ನ ಹಾ ಹಾ ಸ ಸಪ್ಪ ಮತ್ತ ಹಂಗೆ ಕಿರ್ಚಾಡ್ತಾರಲ್ಲಿ ಮತ್ತ ಹಂಗೆ ಕಿರ್ಚಾಡ್ತಾನಪ್ಪ ಹ ದಾದಾ ಹಂಗಗೆ ಇರ್ತೀನತ
ಹಾ ಶಿವಣ ಏಲಿಗೋಯನಾ
ಶಿವನ ಹೋಗ ಏನಪ್ಪಾಂತಲ್ಲ ಆಯತ ಹತ
ಹಲೋ
ಗ್ರಂಥಾಲಯ
ಏನಾಣ್ಣ
ಗಂತಾಲಪ ಶುಸ
ಬೈಕ ಹಲೋ ಎ ಹೇಳಣ್ಣ ಗ ಗ್ರಂಥಾಲಯ ಓ ಶ್ರೀಶೈಲಣ
ಶ್ರೀಶೈಲ ಅಂತ
ಎಷ್ಟ್ ವರ್ಷದದಿಂದ ಕ್ರಿಕೆಟ್ ಆಡತೀರ
ಯಾವ ಒಂದು ವರ್ಸಾಯತ್
ಒಂದ್ ವರ್ಷ ಆಗಿಲ್ಲಾನ ಬಾಳ ವರ್ಷ ಆಯತತ್ ನೋಡ್ರೆ ನೀನ್ ಆಡ ಮೂಡ್ನು ಆ ನೋಡಿದ್ರೆ.
ಬೈಕ್ ಯ್ಯಾ ತಾಂತಿ ನೆಕ್ಸ್ಟ್
ಸಿಡ್ಜ
ಫಿಫ್ಟಿ
ಹ್ಮ್ ಅರ್ಥ ಆಗವಲ್ದು ನನ್ಗೆ
ಜೀಟ್ ತಂತ್ರ ಇದು
ಸರ್ಕಿಟ್ ಹೌಸ್ ಗಾಡಂಬ್ರ ಕ್ರಿಕೆಟ್ ಏನ್ ತಳಗಣ ಇಲ್ಲಿ ಆಸ್ಲ ಗಾಡಮ್ಮ ಏನ್ ತಳಗಡಣ
ಹಾ ಮೇಡಾಮ ರೀ
ಹಸ್ತಲಾಗ ಹಾ ಅಲ್ಲಿ ಹೋಗೋ ಅಷ್ಟಿಗೆ ಟೈಮ್ ಆಗ್ತದಲ್ಲ.
ಹೌದಪ್ಪ ಹೇಳಬೇಕೆಲ್ಲ ಊಟ ಮಾಡಿ ಎದೆಳ್ತು
ಊಟ ಮಾಡಿ ಮುಂಚೆ ನಾಷ್ಟ ಮಾಡಿ ಇವಾಗ ಮಂದ್ರಲ್ಲ ಯಾರು.
ಹೇ ನಾಷ್ಟ ಮಾಡ್ದೆ
ನಾಷ್ಟ ಮಾಡಿ ಉಣಮುಂಜೆಲ್ಲಿ ಹೋಗಿ ಏನ್ ಮಾಡ್ಬೇಕಪ್ಪ ನಾವು. ನೋಡ್ತನಿ. ಈ ಸದ್ಯಕ್ಕೆ ಮೈ ಮೈ ತೊಕೊಂಡು ನಾಷ್ಟ ಮಾಡ್ತ ಈಗ ನಾಷ್ಟ ಮಾಡಿ ಮೈ ತಕೋತೀನಿ.
ಇಲ್ಲ ಇಲ್ಲ ಊಟ ನ ನಾಷ್ಟ ಮಾಡಿಲ್ಲೇನಪ್ಪಿ.
ನಾಸ್ಟ ಮಾಡಿ ಮೈತ್ ತಕೊಂಡು.
ಸೀದಾ ಹ ಕ್ರಿಕೆಟ್ ಆಡಕ್ ಹೋಗ್ಬಿಡದು. ಆಮೇ ಮತ್ತೆ ಬಂದು ಮತ್ತೆ ಊಟ ಮಾಡಿ ಮತ್ತೆ ಹೋಗು ಅಲೋ ಇದು ಯಾರು ಬಂದಿಲ್ಲ ಅಂದ್ರು ಬಂದಿಲ್ಲ. ತಳಾಗ ಅಲ್ಲಿ ತಳಾಗ ಆಡಕ್ ಹೋಗಲ್ಲ ಅಷ್ಟೇ ಅಲ್ಲಿೇ ಪಿಚ್ಚಿಗೆ.
ಸರ್ ಸರಿಪ
ಹಲೋ
ಗೂಗಲ್ ಮಪ್ ನೋಡಿಬ್
ಆಯ್ತಪ್ಪ